ಏನ್ ಮಾಡ್ತಾ ಇದ್ದೀರಾ ಏನ್ ಮಾಡ್ತಾ ಇದಿಯ
ಮನ್ಗಿದ್ದೆ ನೀನು ಹ್ಮ್ ಹ್ಮ್ ಉಟಮಡ್ದ
ಹ್ಮ್ ಊಟ ಮಾಡ್ದೆ ಅದೇನೋ ಅದೆ ಕಾಳೆಲ್ಲಾ ನೆನಕ್ ಪ್ಪುಟ್ಟು ಸೋರ್ಸಿ
ಹ್ಮ್
ಆಮೇಲೆ ಅದೇನೊ ಮೊಳಕೆ ಕಾಳ್ ಬರುತ್ತಲ್ಲ ಆ ಸಾಂಬಾರ್
ಹ್ಮುೂ
ನಿಮ್ಮನೆ
ನಮ್ಮನೆ ಚಿಕನ್ ಸಾರು
ಏನು ಚಿಕನ್ ಮಾಡ್ಬಿಟ್ಟಿದ್ದೀರಾ
ಟೋ ನಮ್ ಮನೇಲಿ ಅದೇ ಮಿಕ್ಕಿತ್ತು.
ಅದೇ ಸಾಂಬಾರ್ ತಿಂದ್ರಿ
ಹ್ಮೂ
ಓ ನಾವು ರಾಪರ್ ಹಾಕ್ ಕೊಡ್ತಾ ಇದ್ದೋ ಇಷ್ಟವರ್ಗೂವ.
ಯಾರಗೆ
ನನ್ ತಮ್ಮ ತಂಗಿಗೆ
ಇಯ್ಯು ಈಗ್ ಬುಕ್ಸ್ ಕೊಟ್ರಾ
ಅಯ್ಯೋ ಇನ್ನೇನ್ ಜೂನ್ ತಿಂಗಳ ಸ್ಟಾರ್ಟ್ ಆಯ್ತು ಅಂದ್ರೆ ಬರೀ ಅದೇ ಅಲ್ವಾ
ಹ್ಞೂ ಹಂಗರ್ ಒಳ್ಳೆ ಟ್ರಿಪ್ ಮಾಡ್ಬೋದು ಈಗ ಯಾವ ದೇವಸ್ಥಾನ ಏನೂ ರಶ್ ಇರಲ್ಲ. ಧರ್ಮಸ್ಥಳಕ್ಕೆ ಹೋಗ್ ಬರಬೇಕ್ ಹಂಗಾದ್ರೆ
ಹೌದಾ
ಹ್ಮೂ
ಹೋಗ್ ಬನ್ನಿ
ಇದೇ ಮಂತಲ್ಲಿ ಹೋಗೋದು ನೆಕ್ಸ್ಟ್ ಮಂತ್ ಏಳನೇ ತಿಂಗಳಗಳಲ್ಲಿ ಹೋಗೋದು ನಾವು ಜಾಸ್ತಿ
ಹ್ಮೂ ಇದ ಆರನೇ ತಿಂಗಳು
ಹ್ಮೂ ಇನೇನ್ ಮುಗಿತಲಾ ಒಂದ್ ಹದನೈದ್ ದಿನ
ಹ್ಮೂ್ ರ್ಯಪರ್ ಹಾಕದು ಆ ಬುಕ್ ತಕ್ಕೊಡದು ಸಾಕಗುತ್ತಪ್ಪ ಈ ತಿಂಗಳು ದುಡ್ಡಿಲ್ಲ ಇರಾಬರ ಇರಾಬರೋ ದುಡ್ಡೆಲ್ಲ ಖರ್ಚಾಗ್ಬಿಡುತ್ತೆ.
ಹಾ ಏನು ಮಾಡಕಾಗಲ್ಲ ಸ್ಕೂಲು ಅಷ್ಟೆಲ್ಲ ಖರ್ಚು ಮಾಡಿ ಓದ್ಸನು ಸಿಗೋದೇ ಹದನೈದ ಸಾವ್ರದೊಳಗೆ ಸಂಬಳ
ಅಯ್ಯೋ ಅದು ನಿಜನೇ ಬುಡಿ ರೋಡ್ ಸೈಡ್ ಏನ್ ರೋಡ್ ತಡಿ ಏನಾದ್ರು ವ್ಯಾಪಾರ ಮಾಡದ್ರೆ ಆಯ್ತದೆ.
ಹ್ಮೂ ಪಾನಿಪುರಿನೆ ಈಗೊಳ್ಳೆ ಪ್ರಾಫಿಟ್ಟಲ್ ಬಿಡಿ
ಅಯ್ಯೋ ಲಾಭ ಇದಿದ್ರಂಲೇ ಯಾರಾದ್ರರು ಮಾಡ್ತಾರ
ನಾವೇ ಹೋಗ್ ತಿಂತೇರ್ತೀವಿ
ಹ್ಮು ಅಯ್ಯೋ ನಾವೇ ತಿನ್ಬೇಕು ಅಂತ ಅನ್ಸುತ್ತೆ. ಪಾನಿಪುರಿ ಅಂಗಡಿ ಇಟ್ಟು ಲಾಸೆ ನಮ್ಗೆ ಬುಡಿ
ಯಾಕೆ
ಎಲ್ಲ ಗೊತ್ತಿರೋರು ಬಂದು ತಿಂದ್ರೆ ಏನ್ ಮಾಡೋದು.
ಹೌದು ಅಲ್ಲೇ ಅವಮಾನ್ ಆಗೈೂತಲ ಅಷ್ಟೆಲಾ ಓದಿ ಈ ಕೆಲಸ ಮಾಡ್ತಾದ್ದೀರಾ ಅಂತ
ಅಯ್ಯೋ ದುಡ್ಡು ದುಡ್ಡು ಇಂಪಾರ್ಟೆಂಟ್ ನಮಗೆ ದುಡ್ಡು ಮುಖ್ಯ. ಬೇರೆ ಏನು ಮುಖ್ಯ ಇಲ್ಲ
ಯಶು ಕಾಲೇಜ ಹೊಯತವನ್
ಅಯ್ಯೋ ಹೊಯ್ತಾನೆ ಇಲ್ಲ ಮನಸಾ ಹಾ ಅಯ್ಯೋ ಬುಧವಾರದಿಂದ ಹೋಯ್ತೀನಿ ಅಂತ ಹೇಳಿದ್ದ ಹೊ ಹೊಗಲೇ ಇಲ್ಲ ಫೋನ್ ಬೇಕಂತೆ ಫೋನಗೆ ತುಂಬಾ ಅಡಿಕ್ಟ್ ಆಗ್ಬಿಟ್ಟಿದ್ದಾನೆ.
ವ
ಅಯ್ಯೋ ಫೋನು ತಗೊಂಡ ಹೋಗಗಿಲ್ಲ ಕಾಲೇಜ್ಗೆ ಗೊಲ್ಲ ಕಾಲೇಜಿಗೆ
ಹ್ಮ್ ದುಡ್ಡು ಬಾಡವಾ
ಅಯ್ಯೋ ನಾವ್ ತಕೊಡ್ತಾ ಇದ್ದೋ ಈ ಮ ಈ ತಿಂಗಳಲ್ಲೆಲ್ಲಾ ಪೂರ್ತಿ ಜಾಸ್ತಿ ಖರ್ಚೆ ಆಗ್ಬಿಡ್ತ. ಲಾ ನನ್ಗೂ ಸಂಬಳ ಬಂತು ಸ.
ಸೆಕೆಂಡ್ ಹ್ಯಾಂಡ್ ಇಂತ ವಸ್. ಸೊ ಅದೇ ತಗೋಡಿ ಯಾರು ಯೂಸ್ ಮಾಡಿರ್ತಾರೋ ಏನೋ.
ಅದು ನಿಜಾನೆ. ನಮ್ ಹೆಸ್ರಲ್ ನಮ್ ಫೋನ್ ಇದ್ರೆ ಚಂದ.
ಕಟ್ಕೊತಾರ ತಗೊಡತ್ತತಿಗಷ್ಟೊಂದು ಆಟ ಮಾಡಿದ್ರೆ ತೊಳೋ ತಗೊಂಡಿದ್ರೆ ಚೆನ್ನಾಗಿರತ್ತೆ.
ಅಯ್ಯೋ ತಕ್ಕೊಡ್ಬೋದು. ಕೊಡೋದಕ್ಕೇಏನಿಲ್ಲ ನಮ್ಗೆ. ತಕ್ಕೊಟ್ರೆ ಬರ ಅದನ್ನೇ ನೋಡ್ಕೊಂಡ್ ಕುೂತ್ಂಬಬಿಟ್ರಿ ಕಣ್ಣಿಂದ.
ಹಾ ಹ ಇದ್ರು ಏನ್ ಮಾಡ. ಅಕ್ಕ ಗುತ್ತಿ ಈಗಿನ ಕಾದ ಮಳ ಕೇಳ್ತವೆ.
ಹೂ. ಕಣ್ಣು ಅದನ್ನ ತಕೊಟ್ರೆ ಬರಿ ಆಟ ಆಡದು ಅದ್ರಲ್ಲಿ ಕುೂತ್ಕೊಂಡು. ಬರೀ ಆ ಪಬ್ಜಿ ಗೇಮ್ ನಾಡದು.
ಹ್ಮ್.
ಕಣ್ಣೆಲ್ಲಾ ನೋವಾಗುತ್ತೆ ಕಣ್ಣೀರೆಲ್ಲ ಸುರಿಯುತ್ತೆ. ಒಂದ್ಸಲ ನೋಡ್ಬಿಟ್ಟಿದೀವಿ ಫೋನ್ ತಕೊಟ್ಟಿದ್ದಾಗ ಇತ್ತು ಮುಂಚೆ ಫೋನು. ಚೆನ್ನಾಗಿದ್ದಿತ್ ಫೋನ್ನ ಬರೀ ಆಟಾಡಿ ಆಟಾಡ ಹೋಗಸ್ಕಟ ಫೋನ್ನಾ.
ಹ ತಗೋಡಿ. ಅವಾಗ ಬೇಕಾದು ತಗೊಳ್ಳಿರಂತೆ.
ಇನ್ನೊಂದ ಏನ್ ಗೊತ್ತಾ ಸಂಜೆ ಸ್ಕೂಲಿಂದ ಬಂದು. ನಾಲ್ಕೂವರೆ ಐದು ಗಂಟೆ ನ ಸ್ಕೂಲ್ ಬಿಡದು ಐದುವರೆ ಅನ್ಕಳಿ ಯಾಕಂದ್ರೆ ತುಂಬಾ ಕ್ಲಾಸ್ ತಗೋತಿದ್ರು ಅವನಿಗೆ. ನಿಮ್ ಸ್ಕೂಲ್ ಅಲ್ವಾ ನಿಮ್ ಸ್ಕೂಲ್ ಅಲ್ವಾ ಓದ್ತಾ ಇದ್ದಿದ್ದು. ಬಿಡ್ತಾನೆ ಇರ್ಲಿಲ್ಲ.
ಹ
ಏನು ಮನೆಗ್ ಬಂದಿದ ತಕ್ಷಣ ರಾತ್ರಿ ಎಂಟು ಗಂಟೆ ಊಟ ಆಗೋವರೆಗುನು ಫೋನಲ್ಲಿ. ಆಟ ಆಡ್ಕೊಂಡ ಕುೂತ್ಕೊಳ್ಳದು.
ಹ್ಮ್ ನಾ ಓದ್ಕೊತ ಇರ್ನಿಲ್ಲ.
ಡಿಶುಮ್ ಡಿಶುಂ ಡಿಶುಮ್ ಅಷ್ಟೆ.
ಹ್ಮ.
ಅದನ್ನ ಆಟಾಡಿ ಆಟಾಡಿ ನಮ್ಗೂ ಅದ್ರನ್ನ. ಅದ್ರ ಶಬ್ದ ಕೇಳಿ ಕೇಳಿ ಹುಚ್ಚಿಡಿಯದು. ಅಯ್ಯೋ ಕೇಳ್ತೀರಲ್ಲ ರೂಮಿಗೆ ಸೇರ್ಕ್ ಬಿಟ್ರಂತ. ಆದರಲ್ಲೇ ಗೇಮ್ ಆಟ ಆಡಿ ಆಚೆನೆ ಬರ್ತಾ ಇರ್ಲಿಲ್ಲ ಅನ್ಕಳಿ. ಸೇರ್ಕ್ಬಿಡೋರು ರೂಮ್ಗೆ ರಾತ್ರಿ ನ್ನ ಹನ್ನೊಂದು ಗಂಟೆ. ಬಿಡ್ತಾನೆ ಇರ್ಲಿಲ್ಲ ಫೋನ್ ಗೇಮ್ ಮಾಡಣ ಗೇಮ್ ಮಾಡಣ.
ಏನ್ ಮಾಡಕ್ಕಾಗುತ್ತೆ. ಯದೋ ಪಾರ್ಟ್ ಟೈಮ್ ಜಾಬಿಗೆ ಕಳಿಸ.
ಸ್ಬೇಕು.
ನರು ಕರೆಕ್ಟಾಗಿ ನಾಲ್ಕು ಗಂಟೆಗೆ ಬಿಡ್ತಾರೆ ಕಾಲೇಜಲ್ಲಿ.
ಹ್ಮ್.
ಒಂದ್ ಆರು ಗಂಟೆ ತನಕ ಮಾಡುವ ಅಂತದ ಏನು ಅವ್ನು ಎಸ್ ಎಸ್ ಎಲ್ಸಲಿ ಹಂಗೆ ಅಂದ್ರ ನೀಲ್ ಓದ್ತಾನ.
ಅಯ್ಯೋ ಎಸ್ ಎಲ್ ಸಿಲಿ ಎಂಬತ್ ಪರ್ಸೆಂಟ್ ಬರುತ್ತೆ ಅಂತ ಯಾವ್ದಾವ್ ಗ್ರೂಪ್ ಮಾಡ್ತಾರಲ್ಲಾ. ಆ ಗ್ರೂಪಿಗೆ ಹಾಕಿದ್ರಂತೆ. ಇವ್ನ್ ಏನ್ ಮಾಡಿದ್ದಾನೆ ಎಸ್ ಎಲ್ಸ ಅಲ್ಲಿ ಏನ್. ಏನ್ ಮಾಡಿದ್ದಾನೆ ಅಂದ್ರೆ.
ಹ್ಮ್
ಹ್ಮ ಯಾವ್ದಕ್ ಗೊತ್ತು ಅಷ್ಟಕ್ ಮಾತ್ರ ಉತ್ತರ ಬರ್ದು್ ಬಂದಿದ್ದಾನನೆ ಜಾಸ್ತಿ ಬೇರೆ ಅದಕ್ ಯಾವದಕ್ಕೂ ಉತ್ತರ ಬರ್ದಿಲ್ಲ
ಬರೀಬೇಕೇಕಾಗಿತ್ತು ಎಷ್ಟ ಒಂದು ಪರ್ಸೆಂಟೇಜು
ಅವಂದು ಐವತ್ ನಾಲ್ಕು
ಒಂದ್ ಅರ್ವದರ ಮೇಲೆ ಬರಂಗ ತೆಗಿಬೇಕಕ್ತಾನೆ
ಅಯ್ಯೋ ನಾವ್ ಏನ್ ಮಾಡೋದು ಎಕ್ಸ್ಟ್ರಾ ಏನಾದ್ರು ಬೇರೆ ಕ್ವಶನ್ಸ್ ಕೇಳಿದ್ರೆ ಬರಿ ಏನ್ ಗೊತ್ತಾ ಕನ್ಫ್ಯೂಷನ್ ಆಯ್ತು ಅಂತ ಬರ್ದ ಬಂದಿಲ್ಲ
ಹ
ಮನೇಲಿ ಬಂದು ಬುಕ್ ಹೇಳ್ಕೊಡ್ತಿದ್ದಾರೆ ಕ್ವಶನ್ ಟೆಸ್ಟ್ ಮಾಡ್ತಾರಲ್ಲ ಸ್ವಲ್ಪ ಆ ತರ ಕೇಳಿರೋದಕ್ ಆನ್ಸರ್ ಬರ್ದ್ ಬಂದಿಲ್ಲ ಮನೇಲ್ ಬಂದ್ ನೋಡುತ್ತೆ ಅದೇ ಉತ್ತರ ಇರುತ್ತೆ ಅಯ್ಯೋ ಈ ಉತ್ತರನಾ ಅಚ್ಚೆ ನನ್ ಮರ್ತೇ ಬಿಟ್ನಲ್ಲ ಅಂತ ಬಂದು ಡ್ರಾಮಾ ಮಾಡುತ್ತೆ ಮನೇಲಿ
ಅಯ್ಯೋ ಹಓ ಏನ್ ಮಾಡಕ್ ಆಾಗುತ್ತೆ ಬಿಡಿ ಹೆಂಗಪ್ಪ ಆಸ ಆದ್ನಲ್ಲ ಅನ್ನೋದ್ ಖುಷಿ ಪಡ್ಬೇಕಷ್ಟೇ
ಈ ವರ್ಷ ಡಿಗ್ರಿ
ಡಿಗ್ರಿ ಅಯ್ಯೋ ಇನ್ನ ಐದು ವರ್ಷ ಓದ್ಬೇಕು ಅಷ್ಟಲ್ಲಿ ಏನಾಗಿರುತ್ತೋ ಬನ್ನಿ
ಎಷ್ಟು ಏಜ್ನಿಗೆ ಹದನಾರ ಅಲ್ವಾ
ಹದಿನೆಯ್ದು
ಎಲ್ಲಾ ಒಂದೊಂದ್ ವರ್ಷ ಮುಂದೆ ಸೇರ್ಸಿದೀವಿ ಅದ್ರಲ್ಲಿ ನಮ್ಮ ಮನೇಲಿ ನಾನೇ ಒಂದ್ ವರ್ಷ ಹಿಂದೆ
ಏ ಮಾಡೋಕ್ಕ ಹಾಗುತೆ ಬಿಡಿ ಸೇರಿಸಲೇಬೇಕು
ಅಯ್ಯೋ ಅಷ್ಟೊತ್ತಗ್ ಪ್ರಪಂಚ ಉಳ್ದಿರುತ್ತಾ ಉಳ್ದಿರಲ್ವ ಅನ್ನೋದೇ ಡೌಟು ನಮಗೆ
ನಿಮ್ದ ಮದುವೆಗರುತ್ತೇನಾ
ನಾವು ಓದಿ ನಮ್ಮ ಸಾಕಿ
ನಿಮ್ದೇನ್ ನಿಮ್ದ ಮದುವೆ ಮಾಡಿ ಕಳಸರ್ತಾರ ಬಿಡಿ ಕರ್ಷ
ಅಯ್ಯೋ ನಮಿಗ್ ಮದ್ವೆ ಮೇಲೆಲ್ಲಾ ಇಂಟ್ರೆಸ್ಟ್ ಇಲ್ಲ ಬಿಡಿ
ನಿಮಗೆಲ್ಲ ಅ ಮಾಡಡ್ಬೇಕ
ಹೇಳ್ಕತಿೀವಿ ಬಿಡಿ ಅಂತ
ಹ್ಞ ಏನು ಹೇಳ್ಕೊಂಡ್ರು ಅಷ್ಟೇ
ನಮಗ್ ನಂಬಿಕೆ ಇದೆ ನಮ್ಮ ಮನೆಯವರ್ ಮೇಲೆ
ಹ್ಮ್ ನೋಡ್ತೀನಿ ಸ್ಪಂದರು ಹಂಗೆ ಅಂತ ಇಲು ಈಗ ಏನು ಹೇಳಿ ಒಂದು ವರ್ಷ ಅಷ್ಟು ಜಳೋ ಹ ಯಾರಾಗಲ್ಲ ಆಗಲ್ಲಂತಾರೆ ಅವ್ರೇ ಬೇೇಕಾಗದು
ಆಗ್ಲಿ ಬಿಡಿ ಮದ್ವೆಗ ಚೆನ್ನಾಗ್ ರೆಡಿ ಆಗನ ಐಶೂ ಮದುವೆ ಎಲ್ಲ ಆಯ್ತಲ್ಲ ಹಂಗಾಗದ್ ಬೇಡ
ಬಳ್ಳಳ್ಳಾರಿಗೆ ಹೋಗ್ಬೇಕಲ್ಲ ನೀ
ಅಯ್ಯೋ ಅದ ಅದು ನಿಜನೇ ಅದು ನಿಜನೇ ಬಿುಡಿ
ಹ್ಮ ಅಯ್ಯೋ ನಾವು ಐಶೂ ಇಲ್ಲಿ ಹೇಳೇ ಬಿಡ್ತಾಳೆ ಬಳ್ಳಾರಿಗ ಹೋಗ್ಬೇಕ ಅಡ್ಲದಂಗೆ
ಹಿ ಹಿ ವೊಗೋಷ್ಟೊತ್ತಿಗೆ ಎಲ್ರ ಸುಸ್ತಾಗೂಗಿರ್ತೀವಿ.
ಹು
ಅಲ್ವಾಗ್ ನಮಂದನಾವ್ ನಮಂಗ ನೋಡ್ಕೊಕೆ ನಾಕಯ್ದ್ ಜನ ಬೇಕೇನೊ. ಎಕ್ಸ್ಟ್ರಾ
ಹ ಯೊ ನನಿಗ್ ನೆನಸ್ಕೊಂಡ್ ನೆನೆಸ್ಕೊಂಡ್ ನಗು ಬರುತ್ ಈ ವಿಷಯ್ದಲ್ಲಿ.
ಯಕೆ ಈ ತರ ಹೇಳ್ತಿದ್ದೀರಲ್ಲ ನೀವೇನೆ.
ನಮ್ಗೆ ಒಂದ್ ಸಪ್ರೇಟ್ ಕಾರ್ ಮಾಡಿ ಅನ್ಬೇಕ್ ನಾವು.
ಹಃ ಹಃ ಹ
ಕರ್ಕೊಂಡ್ ಹೋಗಕ್ಕೆ ಒಬ್ರು ಬರಲ್ಲ. ಕಡೆಯಿಂದ ನಮ್ ಈ ಕಡೆಯಿಂದ ನಾವು ಐದ್ ಜನನು ಬರ್ತೀವಿ. ಫುಲ್ ಕಾರ್ ಮಾಡ್ಬಿಡಿ ನಮ್ಗೆ.
ಅದು ನಿಜನೇ ಬಿಡಿ ಹಂಗ್ ಏನಾರ ಆದ್ರೆ ಏನ್ ಮಾಡದು.
ಹಾಯ್ಯೊ ದೇವ್ರೇ ಇನೊಂದ್ ವರ್ಷ ಹತ್ತತ್ರ ಅಂದ್ರುವೇ.
ನಂಬಿಕೆ ಇದ್ಯಾ ನಿಮ್ಗೆ.
ಹೌದು
ನನ್ಗಿಲ್ಲಪ್ಪ
ಯಾಕೆ ಮದ್ವೆ ಆಗಲ್ಲ ಅಂತ.
ಹು
ನೋಡದ ಬಿಡಿ ಟೈಮ್ ಆಯ್ತಲ್ಲ ಅದೇನ್ ಮಾಡಕ್ಕೆ ಪರ್ಸಲೆ ಇರುತ್ತೆ ಬಿಡಿ.
ವ್ವ ಅವ್ರು ಪರ್ಸನಲ್ ಅಂತ ಅಲ್ಲ. ನನ್ಗೆ ಬೇರೆ ಯಾರೋ ಹೇಳಿದ್ನ ಕೇಳಿ ನನ್ಗೆ ಯಾಕೋ ಅವ್ರ ಮೇಲೆ ನಂಬಿಕೆನೇ ಇಲ್ಲ. ಹ
ಯಾರೇನಂದ್ರು
ಹ ಅವ್ರ ಆಫೀಸ್ ದಲ್ಲಿ ಒಂದ್ ಅಕ್ಕ ವರ್ಕ್ ಮಾಡ್ತಾ ಇದ್ರು ಅವರಂಗಂತ ಹೇಳಿದ್ರು.
ಹ್ಮ್ ಹ್ಮ್ ಮನಿ ಹ್ಮ್ ನಿಮ್ಮ ಮನೆಯವ್ರ್ ಏನ್ ಮಾಡ್ತಿದಾರೆ. ಬಂದಿಲ್ಲ ಮಕ್ಕಳಿನುವ್ವೆ ಅಷ್ಟೋನ್ ಸೈಲೆಂಟಾಗೈತೆ ಮನೆ.
ಎಲ್ಲಾರೂ ಆಚೆ ಇದ್ದಾರೆ ಹೋಮ್ ವರ್ಕ್ ಮಾಡ್ತಾ ಇದ್ದಾರೆ. ನಾವ್ ಬಂದೊರು. ಮಲ್ಲಿ ಕೊಂಡಿದೀವಿ ನಮ್ದ ಏನ್ ಕೆಲ್ಸ ಅಂದ್ರೆ ತಿನ್ನದು. ಮಲ್ಗದು ಅದೇ ಕೆಲ್ಸ.
ಹ್ಮ್
ನೀವು ನಿಮ್ ಮನೇಲ್ ಹಂಗೆ ಏನೊ.
ಆಫೀಸು ನಮ್ಮನೆಲ್ಲ ಮಾಡ್ಬೇಕು ಬೆಳಿಗ್ಗೆ ಎದ್ದು ಬಟರ್ ತೊಳ್ದು ಬಾ ಪಾದ್ರೆ ತೋಳ್ದು ಕಸ ಗುಡ್ಸಿ. ಅಡ್ಗೆ ಒಂಡ್ ಮಾಡ್ಕೊರ್ ನಮ್ ಮನೆವ್ರ್ ಅಷ್ಟೇ ಮಿಕ್ಕಿದೆಲಾ ನಾನೇ ಮಾಡ್ಬೇಕು.
ಹೌದಾ ವಾ ಟ್ಟೆ. ನೀವ್ ಒಬ್ಬರೆ ಮಾಡ್ಬೇಕು ನಿಮ್ಮಂಗ್ ಹುಷಾರಾ.
ನಮ್ಮಂಗ್ ಏನಾಗಿತ್ತು.
ಕಾಲ್ ನೋವು ಕಾಲ್ ನೊವು ಅಂತಿದ್ರಲ್ಲ ಒಂದ್ ವಾರದ ಹಿಂದೆ. ಹೌದಾ ನಮ್ಮನೂ ಹೇಳ್ತಿದ್ದಾರಪ್ಪಾ. ನಮ್ಮಮ್ಮನು ಹೇಳ್ತಾ ಇದ್ದಾರೆ ಕಾಲ್ ನೋವು ಕಾಲ್ ನೋವು ಅಂತ.
ಹ್ಮ ಟೈಲ್ ಸರ ಹಂಗೆ. ಜಾಸ್ತಿ ಓಡಾಡ್ತಾರ ಅಲ್ವಾ.